ಹಲೋ ಹಾ ಆರಾಮ್ ನೋಡ ಗೌರಮ್ಮ ನೀವು
ಹ್ಮ್ ನಾವ ಆರಾಮೋ
ಏನ್ ಮಾಡಕತ್ತರಿ
ಏನಿಲ್ಲ ನೋಡ್ ದಸ ಸುಮ್ನೆ ಕುಂತಿದ್ದೀವಿ ಹ್ಮ್ ಹಾ ಏಸ್ ದಿನ್ ಆಯ್ತ್ ಫೋನ್ ಹಚ್ಬೇಕಂತಂದ್ರೆ ಆ ಸೆಖೆ ಆಗಿರ್ಲಿಲ್ಲ
ಹೌದೌದು ಬಿಜತ್ ಟೈಮ್ ಒಗ ಹಚ್ಚಕ್ ಆಗಂಗಲ್ ಮತ್ ಕೆಲ್ಸದರಾಗ ಹಾ
ಕೆಲಸಾ ಮಾಡ್ತಿರ್ತೀರೇನ್
ಹ ಇಲ್ಲಾ ಇಷ್ಟ ಹೋತ್ ನಾಗ ಏನಿರಲ್ಲ ಹತ್ತರ್ಗ ಆ ಹ ಗಂಟೆ ಒಳಗ್ ಕೆಲ್ಸ ಹತ್ತು ಗಂಟೆ ಆಗಂದ ಕೆಲಸ ಏನ ಇರಲ್ಲ ಆ ಆಮೇಲೆ ಸ್ಫ್ರೀ ಆಗ್ಬಿಡ್ತೀವಿ
ಹ್ಮ್
ಮತ್ತೆ ಒಂದೂುವರೆ ಇಲ್ಲಿಂದ ಕೆಲ್ಸ
ಹೌದಾ ನೀ ಎಷ್ಟ್ ಚೆನ್ನಾಗಿರ್ತೀರಿ ನಿಮ್ಮ ಮನ್ಯಾಗ
ನಾವು ನಮ್ದು ಫುಲ್ ದೊಡ್ಡ ಕುಟುಂಬ ಅಲ್ಲ ಹದ್್ಮೂರ್ ಜನ ಇರ್ತೀವಿ ನಾವವು
ಹೌದು
ಜನ ನಮ್ಮ್ ಮನಲಿ
ಅಂದ್ರೆ ಅಣ್ಣದರ ಎಏಷ್ಟ ಜನ
ಅಂದ್ರೆ ನಮ್ಮ್ ಮನೆಯವರು ಇಬ್ರು ಗಂಡ ಮಕ್ಳು ನಮ್ಮ್ ಮನೆಯವ್ರ ತಬ್ಬವ್ರು ನಮ್ಮ ದ್ನ ಹಬ್ಬ ಹ
ಹ್ಮ್
ಹ ಅವ್ರ್ದ ಮದವಿ ಆಗ್ಯದ ಇಬ್ರ್ದು ಒಮ್ಮೆ ಆಗ್ಯದ ಮ್ಯಾರೇಜ್ ಹ್ಮ ಅವ್ರಗ ಇಬ್ಬ್ರ ಮಕ್ಕಳ ನಮಗ ಇಬ್ರು ಮಕ್ಕಳ ನಾ ಇಬ್ಬರು ಗಂಡ ಅಂತೆ ಅವ್ರರಿಬ್್ರ ಗಂಡ ಅತಿ
ಹ್ಮ್ ಹ್ಮ್
ಎಷ್ಟ ಮಂದಿ ಅದು ನಮ್ಮ್ ಅತ್ತೆ ನಮ್ಮ ಮಾವ ಹ್ಮ ನಮ್ ಆದನನು ಇಲ್ಲೇ ಇರ್ತಾವ
ಹೌದಾ
ನಮ್ ನಾರನಿ ಗಂಡ ನಮ್ ನಾರನಿ ಮಗಳು
ಹ್ಮ್
ಎಲ್ರು ಸೇರಿ ಅದೇ ಅಂದ್ರೆೊಂದ್ ದೊಡ್ಡ ಕೂಡು ಕುಟುಂಬ ಅದ ಹ್ಮ್ ನಿಮ ಮನಲ್ಲಷ್ಟ ಚೆನ ಆರ್ತಾರೆ
ನಮ್ಮ ನಾವು ಮೂರ್ ಜನ ಗಂಡ್ಮಕ್ಕಳು ನಾವು ನಮ ತಂಗಿ
ಹ್ಮ
ಆಮೇಲೆ ಅತ್ತಿ ಮಾಮ
ಹೌದಾನ
ಹಾ
ಹ್ಮ್ ಎಷ್ಟ್ ಹತ್ತು ಜನ ಆಗ್ತತಿ ನೀವತ್ ಹ ಎಂತ್ೊಂಬತ್ ಮಂದಿ
ಹಾ ಒಂಬತ್ ನಮ್ ಸಣ್ಣಮ್ಮ ಒಬ್ರ ಇರ್ತಾರ ಹೊಟಏನು ಒಂಬತ್ತು ಹತ್ತು ಮಂದಿ ಆತ ನಾವು
ಹ್ಮ ಎಲ್ರೂ ಕೂಡೆ ಇರ್ತರನ ಹ್ಮ ಆದ್ರೂ ಒಂದ್ ಲೆಕ್ಕಕ್ಕ ಕೂಡ್ ಕುಟುಂಬನೇ ಚಾಲ ಅಲ್ಲ
ಹ್ಮ್ ಅೇ ಚಲ ಮತ್ತೆ ಹ ಕಡಿರದೇ ಚಲ ಅಂದ ಒಂದಲ್ಲದ ಒಂದ ಟೈಮ ಏನುೋ ಇದಾಗ್ತದ ಅಂದ್ರೆ ಒಬ್ರ ೈತ್ರಿ ಯಾವದಕ್ಕೊಂದ್ ಅವ್ರೇ ಮಾಡ್ಕೊಬೇಕಕ್ ಆತದಲ್ಲಾ
ಹ ಅವ್ರೇನ್ ಮಾಡ್ಕೋಬೇಕು ಟೆನ್ಷನ್ ಜಾಸ್ತಿ ಎಲ್ಲಾ ವಿಚಾರಗಳನ್ನು ಜಾಸ್ತಿ ವಿಚಾರ ಮಾಡ್ಬೇಕಾಗ್ತದ ಹ ಅಂದ್ರೆ ಇದ್ದ್ದ ಇರ್ಾರ್ದು ಯಾವ್ದ ಒಂದ ಟೆನ್ ತಲಿಯೊಳ ಬಂದ್ಬಡ್ತಾರೆ ರ ಹ ಹ ಹ ಮನ್ಷ್ಯಾಗ ಒಂದೊಂದ್ ಕೆಲ್ಸ ಮಾಡ್ಕೊಂತ ಅವ್ರ ಒಂದು ನಾವ ಒಂದು ಅಂತ ಹೇಳಿ ಕೆಲ್ಸನ ಕಡಿಮೆ ಆಗ್ತದ ಟೈಮ್ ಸ್ಪೆಂಡ್ ಆಗ್ತದ
ಹ್ಮ್ ಅಂದ್ರೆ ಹೊಂದಾಣಿಕಿ ಇರ್ಬೇಕಕ್ ನೋಡಿ ಎಷ್ಟ್ ಜನ ಇದ್ರನು ಹೊಂದಾಣಿಕಿ ಇರ್ಬೇಕು
ಹಾ ಒಂದಣಕೆ ಇರ್ಬೇಕು ಒಂದಣಕೆ ಆದ್ರೆ ಚಂದ ಮನೆಯಲ್ಲಿ ಹ್ಮ್ ಒಂದ ಮಸ್ತ ಒಂದ್ ರೀತಿ ನೋಡಿದ್ರ ಅವಿಭಕ್ತ ಕುಟುಂಬನೇ ಚಂದ ನೋಡಕ
ಹಾ ನೋಡ್ಲಕ್ಕ ಇರಾಕ ಮಾಡಕ್
ಹಾ ಅಂದ್ರೆನು ಒಬ್ರಕೊಬ್ಬ ಅಡ್ಜಸ್ಟ್ಮೆಂಟ್ ಇರ್ತದ ಒಬ್ಬ್ರಕೊಬ್ಬ್ರ ಕಷ್ಟ ಸುಖ ಹ ಸಾಕಷ್ಟು ಸುಖ ಹೇಳ್ಕೊಳಕ್ ಆಗ್ತದ ಒಬ್ರಕೊಬ್ಬ್ರ ಸಹಾಯ ಮಾಡೋದು ಇದ ಇರ್ತದ ಈಗ ಒಬ್ಬ್ರ ಆಗಣ ಪ್ರತಿಯೊಂದು ಇನ್ನೊಬ್ಬ್ರ ನು ಹೊರ್ಗಿನವ್ರನ ಕೇಳ್ಬೇಕಾಗುತ್ತೆ.
ಅವ ಮತ್ತೆ ಅದೇ ಮನೇನವ್ರ ಇದ್ರ ಅಂದ್ರೆ ಏನು ಅನ್ಸದಿಲ್ಲ ಒಂದ್ಸುದ್ರ ಅರಲ್ಲಪ್ಪ ಮಾಡ್ತೀವಿ ಅನಂಗಿರ್ -
ಮಾಡ್ತೀವಿ ಅನಂಗ್ ಆಗ್ತದ ಹ ಕೆಲೊಬ್ರು ಮ ಮದ್ವೆ ಅದ್ ತಕ್ಷ್ಣ ಗಂಡನ್ ಕರ್ಕೊಂಡ್ ಹೊರ್ಗಡೆ ಹೋಗೋರ್ ಇರ್ತಾರ. ಕೆಲವೊಬ್ರಿಗೆ ಕೂಡ್ ಕುಟುಂಬ ಇಷ್ಟ ಇರಂಗಿ ಎಲ್ಲ ಕೆಲವೊಬ್ಬ್ರರಿಗೆ
ಹ್ಮ್ ಅಂದ್ರೆ ಎನನ ಕೆಲ್ಸದ್ಮ್ಯ ಆಗಿ ಇದ್ರೆ ಹೋಗಿರ್ತಾರ ಇಲ್ಲಾಂದ್ರ ಹತ್ತಟ್ಟೆ ಮನ್ಯಾಗ ಅಲ್ಲೇ ಊರಾಗ ಇರೋದು
ಹಾ ಅಂದ್ರೆ ಕೆಲವೊಬ್ರು ಇಷ್ಟ ಇರಂಗಿಲ್ಲ ಅಡ್ಜಸ್ಟ್ ಮೆಂಟಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇರಂಗಿಲ್ಲ ಹೊಂದಾಣ್ಕೆ ಇರಂಗಿಲ್ಲ ಹಿಂಗಾಗಿ ಬೇರೆ ಅಗೋರು ಇರ್ತಾರ.
ಹ್ಮ್
ಆರಿತಿನಿ ಇರ್ತವೆ
ಹ್ಮ್
ಕೂಡಿರೋದೇ ಚಲೋ ಒಂದ್ ಲೆಕ್ಕ ನೋಡಿದ್ರೆ
ಹ್ಮ್ ಹ್ಮ್ ಹ್ಮ ಅಂದ್ರೆ ನಾವೆಲ್ಲಾ ಮೊದ್ಲ ನಮ್ ತವ್ರ ಮನೇಲಿ ಫುಲ್ ದೊಡ್ಡು ಕೊಟ್ಟುಂಬಲ್ಲ ಕೂಡಿ ಅಂತ ಕುಟುಂಬನೇ ನಮ್ದು. ಇಲ್ಲಾದ್ರೂ ದೊಡ್ಡು ಕುಟುಂಬ ಹಿಂಗಾಗಿ ಹೊಂದಾಣಕ್ಕೆ ಎಲ್ಲಾದ್ರೂ ನಡೀತ ನಮ್ಗ ಹ ಹ ಏನು ಒಂದ್ಸಲ ಅಂದ್ರೆನು ನಾವ್ ತವ್ರ ಮನೆಗ ಒಬ್ಬೊಬ್ರೆ ಇಬ್ಬಿಬ್ರೇ ಇದ್ದ ಅಪ್ಪ ಅಮ್ಮ ನಾವ್ ಅಷ್ಟೇ ಅಂತಂದ್ರೆ ಅಲ್ಲಿನ ಇಲ್ಲಿನ ಅದೇ ಬೇಕ ಅನ್ನಸ್ - -
ಹ್ಮ ಅಡ್ಜಸ್ಟ್ಮೆಂಟ್ ಆಗೋದಿಲ್ಲ ಅಲ್ಲೆಲ್ಲ ಒಬ್ಬ್ರೇ ಇದ್ದಾಗ ನಾದ ಇಲ್ಲಿನ ಒಬ್ಬ್ರ ಇಬ್ರು ಇರ್ಬೇಕಪ್ಪ ಅನ್ನಸ್ತ ತದ
ಹ ಅಡ್ಗಿ ಮಾಡೋದು ಅದು ವ್ಯತ್ಯಾಸ ಆಗ್ಬಿಡ್ತದಲ್ಲ. ಸ್ವಲ್ಪ ಗೊಂದ್ಲಗಳ್ ಅಗ್ತವ ಒಂದಾಣ್ಕ್ - ಮನಾಗ ಅವ್ರಗುನು ಇಂಗ್ ಇಂಗ್ತದ ಆದ್ರೆ ಎಲ್ಲ ಹೊಂದಾಣಿಕೆ ಆಗ್ಯದಲ್ಲ ಹಂಗಾಗಿ ನ ಓ ಹೊರ್ಗಡೆ ಹೋಗಂಗಿಲ್ಲ ಎಲ್ರು ಮನೆಯಲ್ಲೇ ನೋಡ್
ಹ್ಮ್ ಒಂದ್ ಸ್ವಲ್ಪ ದಿನ ಆಮೇಲೆ ಅಡ್ಜಸ್ಟ್ ಆಗ್ತದೆಲ್ಲ ಫಸ್ಟ್ ಸ್ಟಾರ್ಟಿಂಗ್ ಏನದ ಬಂದ್ ಸ್ವಲ್ ಸ್ವಲ್ಪ ಜನ ಇದ್ದಗಳನ್ ಇಲ್ ಜಾಸ್ತಿ ಜನ ಆದ್ರೆ ಹೆಂಗ ಇರ್ಬೇಕು ಹೆಂಗ ಇಲ್ಲ ಅಂತ ಫಸ್ಟ್ಗೆ ಅನಸ್ತಿರ್ತದ. ಆಮೇಲ್ ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗ್ತದೆಲ್ಲಾ.
ಬಹಳ ಜನ ಇದ್ದಷ್ಟು ಎಲ್ಲಾ ಆಹಾರಗಳು ಮತ್ತೆ ಊಟ ಎಲ್ಲ ಮನೆಗ ನಾವ್ ತಯಾರ್ ಮಾಡಕ್ ಆಕ್ತ ತದ ಹೊರಗಿನ್ ತಿನಿಸುಗಳ್ ಜಾಸ್ತಿ ತಿನ್ನೊಂಗಿಲ್ಲ ನಾವು.
ಹ್ಮ್ ಏನ ಇರಲ್ಲಾ ಅದ್ರಗ್ ಕರೆಕ್ಟ ಕರೆಕ್ಟ್ ಟೈಮ್ ಊಟ ಆಗ್ತದ ಒಬ್ರ ಇಬ್ಬರು ಇದ್ರೆ ಕರೆಕ್ಟ್ ಟೈಮ್ ಊಟ ಆಗಲ್ಲ.
ಆಗ್ಲ ಆಗ್ಲ ನಡ್ಯಪ್ಪ ಒಬ್ರೆ ಇದಿವಲ್ಲ ಹಿಂದಗಡೆ ಮಾಡಿದ್ರ ಆಯ್ತು ಅದ ಈಗ ಎಲ್ ಎಲ್ರು ಜೊತಿ ಊಟ ಕುತ್ಬಿಟ್ಟ ಅ್ರ ಅವ್ರಗೂ ಊಟ ಆಗ್ತದ ನಮಗ ಊಟ ಆಗ್ತದ. ಇನ್ನು ಮನೇಲ್ ಏನರ ಹೊರ್ಗಿನ್ ನಾವ್ ತರಾಕ್ ಹೋಗ್ತಿವ್ ಅಂದ್ರ ಬೇಡ ಮತ್ತೆ ಆಕ್ತಾರ ಈಗ ಎಲ್ಲರೂ ತರ್ಬೇಕ ಸ್ವಲ್ಪ ಆಗ್ತದೇನ್ ಹೊರಗೆ.
ಹ ಅದೇ ಎಲ್ರು ಸುಮ್ಮ್ನೆ ಇಲ್ಲೇ ಮನ್ಯಾಗ ಮಾಡಿದ್ರ ಐತಂತ ಮನ್ಯಾಗ ಮಾಡ್ತದ. ಒಬ್ ಇಬ್ರ ಇದ್ರೆ ಹೊರಗೆ ಎಲ್ಲಿ ಮಾಡೋದ್ ಬಿಡ್ ಹೊರಗಿನ್ ತರ್ಬೇಕು ಅಂತ್ ಆ ತರ ಅನ್ಸ್ತಿರ್ತದೆ.
ಹ್ಮ ಹೊರ್ಗಿಂದತ್ ಈಗ ಸುಡ್ಗ ನೋಡ್ ಇವಲ್ಲ ಎಲ್ಲಾ ಎಣ್ಣೆ ಎಂತ ಇರ್ತ ಅದ ಎಂತ ಇರ್ತ ಅದನ್ನಲ್ಲಾ ತಿಂದು ದಡ್ಡಚ್ ಹೋಗಬೇಕ ಈಗ
ಯ ಮತ್ ಇವಾಗ ಹೆಂಗಗೆ ಎಲ್ಲಾ ಎಣ್ಣೆ ಪದಾರ್ಥ ತಿಂದು ತಿಂದಾನೆ ಈ ತರ ಆಗದ್ ಮನುಷ್ಯ ಆಸಿಡಿಟಿ ಪ್ರಾಬ್ಲಮ್ ಆಗದು ಹ್ಮ ನನ್ನೆ ಅದಿ
ಬ ಟೇಸ್ಟಿಂಗ್ ಪೌಡರ್ ಹಾಕಿರ್ತಾರ ಅದ್ ಬಾಯಿ ರುಚಿ ಅಲ್ಲಿದೆೇ ಕೇಳ್ತದನ್ ಹಿಂಗಾಗಿ ಪ್ರತಿಯೊಂದು ನಾವು ಮ ಮೇಲೆ ಇದು ಮಾಡ್ತೀವಿ ನಮ್ ಮಕ್ಳ ಸಹಿತು ಹೊರಗಿನ್ದೂ ಅಭ್ಯಾಸ ನಾವ್ ಇಟ್ಟೇ ಇಲ್ಲ ಹ
ಇಡ್ಬಾರ್ದು ಸಣ್ಣ ಹುಡುಗುರ ಇಟ್ಲೇ ಹೊರ್ಗಿನ ಅಭ್ಯಾಸ ಇಟ್ರೆ ಅದೇ ರೂಡಿ ಮನೆ ಮನೆಗೆ ಏನ್ ಬೇಕಾಗಿದ್ದು ಹ್ಮ್ ಮನೆಗೆ ಬೇಕಾಗಿದ್ದ್ ಮಾಡ್ಕೊಟ್ರೆ ಅದೇ ರೂಢಿ ಬಿದ್ದ ಬಿಡ್ತದ
ದಾನ ಅವರು ಹೊರಗೊಂದು ಅಷ್ಟ ಇಲ್ಲ ಅಭ್ಯಾಸ ಇಲ್ಲ ನಮ ಮಕ್ಕಳಿಗೆ ಹ್ ಮನೇಲ್ಲೇ ಮಾಡಿ ಮನೇಲ್ಲ ತನ್ಸ ಇದೇ ಮನೇನ್ ಬಾಕ್ಸೆ ಕಟ್ತವಲ್ಲ ಆರಾಮಿದಾರ ಅವರೆಲ್ಲ ಯಾವುದೇ ರೀತಿ ಸಮಸ್ಯೆ ಇಲ್ಲ
ಹ ಅದ ಅ ಅದೇ ಸರಿಯಾಗಿ ಪುಡ್ದು ಪೂಜ ಚಂದ ಹಣ್ಣನ್ ದಿನ್ಸು ಕಾಯಪೆಲ ದಿನ್ಸು ಅದು ಎಲ್ಲ ಜಾಸ್ತಿ ಚಂದ ಊಟ ಮಾಡ್ಕೊತಿದ್ರೆ ಯಾವ್ ಪ್ರಾಬ್ಲಮ್ ಬರಲ್ಲ ಹೊರಗಡೆ ತಿನ್ನೋದು ಸರಿಯ ಊಟ ಮಾಡ್ಲಾರದ ಇರೋದು ಹಂಗಿದ್ನೇ ಏನೋ ಒಂದು ದು ಜ್ವರ ನಗಡಿ ಕೆಮ್ಮು ಸಣ್ಣ ಊಟ ಎಲ್ಲ ಬರಕ್ ಸ್ಟಾರ್ಟ್ ಆಗ್ತಾವ
ಹ ಮತ್ ಅಂದಾನೆ ಈಗನ್ ಮಕ್ಳ ನೋಡ ಸಣ್ಣ ವಯಸ್ಸಿಗೆ ಚಶಮಾ ಬಂದ್ಬಿಡ್ತಾವ ಯಕಂದ್ರೆ ಪೌಷ್ಟಿಕಾಂಶ ಧಾರಣ ತಿನ್ನಂಗಿಲ್ಲ ಬರಿ ಹೊರಗಿನ್ದೆ ತಿನ್ಬಿಡ್ತಾರಲ್ಲ ಅ ಕಣ್ಣಿಗಾಗ್ಲಿ ಹಾರ್ಟ್ ಆಗ್ಲಿ ಎದಕ್ಕೆ ಸಮಸ್ಯೆ ಆಗ್ತವೆ ಸಣ್ಣ ಸಣ್ಣ ವಯ ಗೆ ಏನೇನೇನೇನ ಕಾಯಿಲೆಗಳು ಬಂದ್ಬಿಡ್ತಾವ ಹ ಹಂಗಾಗಿ ನಾವು ಇದನ್ನು ಮಾಡಾಂಗಿಲ್ಲ ಜಾಸ್ತಿ ಹೊರಗೆ ಈಗ ಮನೇಲಿ ಆದ್ರ ಎಲ್ಲಾ ತರಕಾರಿ ಫ್ರೆಶ್ ತರಕಾರಿ ತಗ್ ಬರ್ತವಿ ಇ ತರಕಾರಿ ಪಲ್ಯ ಮಾಡ್ತೀವಿ ಸಾಂಬಾರು ಈ ಕಾಳು ಸಡಿ ಮೊಳಕೆ ಬರ್ಸಿ ಅದನ್ನೆಲ್ಲಾ ಮಾಡ್ತೀವಲ್ಲಾ ಅದೇ ತಿನ್ನೋದ್ರಿಂದ ಆರೋಗ್ಯವಾಗಿರ್ತಾರೆ
ಹಾ ಅದೇ ಆ ತರ ತಿನ್ನೋದ್ರಲಿಂದಾನೇ ಮತ್ತೆ ಜೀವನ ಚೆನ್ನಾಗಿರೋದು
ಅ
ಹೊರಗಡೆ ಎಲ್ಲಾ ತಿಂದು ಹೊರಗಡೆಲ್ಲ ತಿನ್ನೋದು ಅಷ್ಟೇ ಹೋಗಿ ಹಸ್ಪಿಟ್ಲ್ ಇಡದು ಅಷ್ಟ
ಅಷ್ಟೇ ಆತದೆ ಹತ್ತ ಕೆಲವೊಂದ್ ಕಡೆ ನೋಡ್ತಿದ್ವಿ ಅಲ್ಲ ಎಷ್ಟೋ ನ್ಯೂಸ್ಗಳಲ್ಲಿ ಎಷ್ಟೋ ಗಳಲ್ಲಿ ಸಣ್ಣ ಸಣ್ಣ ವಯಸ್ಸಿಗೇ ಎಷ್ಟಂತಂತ ಕಲೆ ಬಂದ್ ಮಕ್ಳ ಡೆತ್ ಆಗ್ತಿರ್ದಾರ
ಹ್ಮ್
ಹಾ ಮತ್ತೆ ಹೊರ್ಗಿಂದು ಕುರ್ಕುರಿ ಅಂತ ಚಾಕ್ಲೇಟ ಯೇಲ್ಲಾ ತಯಾರ ಆಗದ್ ನೋಡ್ತಿದ್ರ ತಿನ್ಬಾರ್ದಪ್ಪ ಅನ್ನಸ್ತದ ಹ ನೋಡ್ತಿರ್ತವಲ್ಲ ಇವ
ಹ್ಮ್ ಅವು ಹಂಗೆ ಏನಾದ ಹುಡ್ಗರ್ ತೋರ್ಸ್ತಿರ್ಬೇಕು
ಹ್ಮ
ಅಂದ್ರೆ ಹುಡುಗರು ಕೂಡ ಅಂಜಿ ಆತರ ಭಯ ಪಟ್ಕೊಂಡ್ ತಿನ್ನೋದು ಬಿಡ್ತಾವ ಆತರ ಏನಾದ್ರು ಪ್ರಾಬ್ಲಮ್ ಆದ್ದು ಇಲ್ಲಾಂದ್ರೆ ಯಾರು ಅಂದ್ರೆ ಕುರ್ಕುರು ತಿಂದು ಹೊಟ್ಟೆಗಳಲ್ಲಿ ಕಳ್ಳು ಕರಳೊಮ್ಮದ್ದು ಬಿದ್ದು ಅದು ತೋರಿಸತಿರ್ತಾರಲ್ಲಾ
ಹಾ
ಮಕ್ಕಳಿಗು ಕೂಡ ತಿಳಸ್ಬೇಕು
ಹೌದು ನಾವ ಅಷ್ಟ ಅಂದ್ರೇನು ನನ್ ಮಕ್ಳಿಗೂ ಮೊಬೈಲ್ ಅಭ್ಯಾಸ ಅಷ್ಟಿಟ್ಟಿಲ್ಲ ನಾ ತೋರ್ಸ ಈಗ ಕೆಲವೊಂದ್ ಮಕ್ಳು ಮೊಬೈಲ್ ಹವ್ಯಾಸ ಜಾಸ್ತಿನೇ ಇರುತ್ತ ಈಗ ಇವನ್ನಲ್ಲಾ ತೋರ್ಸಂತ ಕುಂದರ್ಲಿ ಈಗ ಅವು ಕೊಡ ಕೊಡ ನಿಂತ್ ಬಿಡ್ತಾರ ಅವರು
ಹ್ಮ್ ಹ್ಮ
ಕೋಟ್ಟಗಳೆ ಏನಾತದ ಅಭ್ಯಾಸ ಬೆಳದ ಮತ್ತ ಮೊಬೈಲ್ ಅಡಕ್ಟ್ ಆಗ್ಬಿಡ
ನ ಫೋನಿಗ ಅಡಕ್ಟ್ ಆದ್ರೆ ಅಂತಂದ್ರೆ ಓ
ಹ್ಮ್ ಹಾ ಓದೋದಿರಲ್ಲ ಊಟಾರಿಲ್ಲ ನಿದ್ದಿ ಇರಲ್ಲ ಹ್ಮ ಎಲ್ಲಾ ಬಾಳ ಸಮಸ್ಯೆ ಆಗ್ಬಿಡ್ತದ
ಅವಾಗ ಮಾತ್ ಸುದ ಕೇಳಲ್ಲ ಯಾರ್ದು
ಆ ಹಾ ತಮ್ಮದೇ ತಾವು
ಹ್ಮ
ಹ ಬೇಕಂದ್ರ ಬೇಕ ಹಟಾಡಿದ್ರಂದ ಮುಗಿತು ಹ ಇರದ ಒಂದ ಎರಡ್ ಮಕ್ಳು ಇರ್ತಾವ ಹಟ್ ಇಡದಗಳೆ ಅಳತಾವ ಅನ್ನೋದು ಕೊಟ್ಟ ಬಿಡದು ಹ ಮತ್ತೆ ಅವರು ಸಷ್ಟಡಿ ಆಗ್ಲಿ ಇದಾಗ್ಲಿ ಊಟ ಆಗ್ಲಿ ನಾವೇ ಹಾಳ ಮಾಡ್ದಂಗ ಆಗ್ತದ
ಹ್ಮ್ ಹಂಗೆ ಆಗ್ತದ ನೋಡು
ಹ್ಮ್ ಹಿಂಗಾಗಿ ಮೊಬೈಲ್ನು ಜಾಸ್ತಿ ಕೊಡಂಗಿಲ್ಲ ಅವರ ಕೈಯಲ್ಲಿ
ಹ್ಮ್ ಇಲ್ಲ ಕೊಡಕ್ ಹೋಗಬರದ ಜಾಸ್ತಿ ಕೊಟ್ರ ಅದೇ ರೊಡಿ ಬಿಳ್ತದ ಹುಡಗುರಿಗ ನಾವ್ ಏನ್ ಅಭ್ಯಾಸ ಮಾಡ್ತೀವ ಅದೇ ಅಭ್ಯಾಸ ಬುಳತ್ತದ
ಹಾ ಅಂದ್ರೇನು ಮನೆಯೇ ಮೊದಲ ಪಾಠಶಾಲೆ ಅಂತ ಯಾಕ ಹೇಳ್ತಾರ ಹ ನಾವ್ ಮನ್ಯಾಗ ಹೆಂಗ ಕಲ್ಸ್ತೀವಿ ಅಂಗ ಕಲ್ಲಿತಾವ ಮಕ್ಕಳು ನಾವ್ ಸಂಸ್ಕೃತಿ ಆಯ್ತು ಸಂಸ್ಕಾರ ಆಯ್ತು ನಾವ್ ಹೆಂಗ ಅವ್ರಿಗೆ ರೂಢಿ ಹಾಕಿರ್ತೀವಿ ಅದೇ ರೀತಿ ಹೋಗ್ಬಿಡ್ತದ
ನಾವ ಮನ್ಯಾಗ ಫಸ್ಟ್ ಹೆಂಗಿರ್ತವಿ ಅದೇ ನೋಡ್ ಕಲಿತವ ಮತ್ತ ಮಕ್ಕಳು
ಹ್ಮ ಆದ ನಾವು ದೊಡ್ಡವ್ರ ಏನ್ ಮಾಡ್ತೇವಿ ಅದನ್ನ ಅದನೇ ಮಾಡೋದ ಅವ್ರು
ಹ್ಮ್ ದೊಡ್ಡರಿ ಮತ್ತೆ ಹೆಂಗ್ ಅಂದ್ರೆ ಕಲೆವತಿ ಹುಡುಗರು ಬೆಳೆ ಹೊತ್ತಿಗೆ ಕಲತಿರ್ತಾವ ಮನಯಾಗ ಇರ್ತಾರ ಅದೇ ರೀತಿ ಕಲಿತಾವ
ಹಾ ಅದೇ ರೀತಿ ಕಲಿತಾವ ಅಂದ್ರೆ ನಾವೀಗ ಏನ್ ಮಾಡ್ತಿವಿ ಹ ಏನ್ ಮಾಡ್ತಿವಿ ಅದನ್ನೇ ಮಾಡ್ತಾರ ಅವ್ರು
ಹಾ ಸೂಕ್ಷ್ಮಾಗಿ ಅವ್ ಹುಡುಗರ ಎದ್ರ ಸೂಕ್ಷ್ಮಾಗಿ ಮಾತಾಡಿದ್ರ ಅವ್ನು ಸೂಕ್ಷ್ಮಾಗಿ ಮಾತಾಡತ ರಪ್ಪಾಗಿ ಮಾತಾಡಿದ್ರೆ ಅವನು ರಪ್ಪಾಗಿ ಮಾತಾಡತ
ಮಾತಾಡ್ತವ ಹ್ಮ ಮತ್ತೆ ಹ ಮಕ್ಳಿಗಿ ನಾವ ಯಾವ ರೀತಿ ಸಂಸ್ಕಾರ ಕೊಡ್ತವಿ ಮ ಅದೇ ಮೇನ್ ಮತ್ ನಾವೀಗ ಮಾಡದನ್ನೇ ಅವ್ರು ಮಾಡ್ತಾರಲ್ಲ ಆ ನೀನ್ ನೋಡ್ತಿರಲ್ ಮಮ್ಮಿ ನನಗೂ ಕೊಡು ಅಂತಾರ ಅವರು ಫೋನ್ ಹ್ಮ್ ಅದಕ್ಕೆ ಅವ್ರ ಇದ್ದಾಗ ಫೋನೇ ನೋಡಂಗಿಲ್ಲ ಜಾಸ್ತಿ ಹಾ ಅವರ ಎಲ್ಲಾರ್ದಾಗೆ ಒಂದ್ ಸ್ವಲ್ಪ ನೋಡದು ಎದಕ್ಕ ನೀವಾರ ನೋಡ್ತಿರ ನಮ್ಗಾರ ಕೊಡಲ್ಲ ಏನಂತ ಕೇಳತಾರ ಅವ್ರ ಮಕ್ಳ
ಕೇಳ್ತಾರ ಮತ್ತ
ಹಂಗೆ ಅದ ಮತ್ತೆ ಎಲ್ಲಿಗರ್ ಹೋಗ್ತಿರ್ ಬೇಕ ಮತ್ ನೀವ ಅದ್ರ ಹೋಗ್ತಿರಿ ನಮಗ ಸಾಲಿಗ ಕಳಿಸ್ತಾರೆನ್ ನೀವ ಅಂತ ಹೇಳತಾರ ಅವರು ಹ್ಮೆ ಅದಕ್ಕೆ ಅವ್ರನ ಏನಿಲ್ಲ ಸೀದ ಶಾಲಿಗೆ ಕಳಸೋದ ಎಲ್ಲಿಗಾರ ಹೋಗದರ್ತ್ತ ಅವರಿಗೆ ಶಾಲಿಗ ಕಳಸಿ ಆದ್ಮೇಲೆ ನಮ್ ಕೆಲಸ ಮಾಡ್ಕೊದು ಅದಾದ ಮೇಲೆ
ಹ್ಮ್
ಅವ್ರ ಸ್ಕೂಲಂದ ಬಂದ್ಗಳೆ ಮತ್ತೆ ಅವ್ರು ಬರತಲಿಗೆ ನಾವ್ ಮನೇಲಿ ಹಜಾರ ಇರ್ಬೇಕು
ಹ್ಮ್
ಹ್ಮ್ ಹ್ಮ ಹಿಂಗಾಗಿ ಇರ್ಲಿಕ್ಕಂದ್ರ ಮಕ್ಳ ದಾರಿ ತಪ್ಪಿ ಬಿಡ್ತಾರ
ಹಂಗಗೆ ನೋಡಿ
ಹ್ಮ್ ಆಮ ಮತ್ತೇನು
ಮತ್ತೆನಲ್ಲೋಡ ವಯಾಳ್ ಹೇಳ್ಬೇಕು
ಹ್ಮ್ನ ಎಲ್ಲ ಪ್ಪ ಎಡ ಹ